ಹ ಹಲೋ
ಊಟ
ಊಟ ಆಯ್ತ ನಿಮ್ದು
ಹು ನಮ್ಮದು ಆಯ್ತು
ಕಾಲೇಜ್ ಮುಗಿತಾ
ಹ ಕಾಲೇಜು ಮುಗೀತು ನಿಂದು
ನಂದು ಇವಾಗ ಬಂದೆ ಕಾಲೇಜ್ ಹತ್ರ
ಏನ್ ಮಾಡಕತ್ತೆ
ಏನಿಲ್ಲ ಮುಕ್ಕೊಂಡಿ ನೋಡ
ಹ್ಮ್ ಆರಾಮ್ ಇದೀರ ಎಲ್ಲ
ಹಾ ಆರಾಮದಿ ನೋಡ ಅಲ್ಲಿಲ್ಲಾ ಆರಾಮ್ ಇದ್ದಾರ
ಎಲ್ಲ ಆರಮ ಮುಂದ
ತಂಗಿ ಬಂದ ಸ್ಕೋಲ್ ಇಂದ
ಇನ್ನೂ ಬಂದಿಲ್ಲ ಅಲ್ಲಿಯಂದ ಬರಬೇಕಲ್ಲ ಸ್ವಲ್ಪ ದೂರ ಇದೆ ಸ್ಕೂಲು
ಹಾ
ಹಾಗಾಗಿ ಟೈಮ್ ಆಗುತ್ತೆ
ಹ್ಮ
ಇಸ್ ಕ್ಲಾಸ್ ನಡೆದ ಕಲೇಜ ಅಲ್ಲೇ
ಹ್ಮ್ ನಾಕ್ ಕ್ಲಾಸ್ ನಡ್ದ
ನಾಲ್ಕು
ಹಾ
ಹ್ಮ್ ಏನು ಮಾಡಿದ್ದೀರ ಊಟ
ಊಟ ಅಂಬ ಸಾರು ರೊಟ್ಟಿ ಪಲ್ಯ
ಹ್ಮ್
ಒಪ್ಪಿಟ್ಟು
ಹ್ಮ್ ಹ್ಮ್
ಮಾಡಿ
ಮನೇಲೆೆಲ್ಲಾ ಆರಾಮ್ ಅದಾರಲ್ಲ ಏನ್ ಮಾಡಾಕತ್ತಾರ
ನಮ್ಮಮ್ಮಿ ಹೂವ ಕಟ್ತಾ ಇದ್ದಾಳೆ ತೋಟದಲ್ಲಿ ಹೂ ಆಗಿದ್ವು ಅರ್ಕೊಂಬಂದಿದ್ದಾಳೆ ಹೂವು ಕಟ್ಕೊಂತ ಕುಂಂತಿದ್ದಾಳೆ
ಇವಾಗದಕ್ಕೆ ಹೂವು
ಕನಕಾಂಬ್ರಿ
ಕನಕಾಂಬಾರಿ ಅಂದರೆ ಏನಾದರೂ ಫಂಕ್ಷನ್ ಇದೆ
ಇಲ್ಲ ಸುಮ್ಮ್ನೆ ಹಾಗೆ ನಾಳೆಗೆ ಸುಮ್ನೆ ಇಟ್ಕೊಂತೀವಿ ಡ ಎಲ್ಲಿ
ಡೈಲಿ ಇಟ್ಕೋತೀರಾ
ಹಾ ತೋಟದಲ್ಲಿ ಆತಾವಲ್ಲ
ಹ್ಮ್
ಹಾ ದೇವ್ರಿಗೆ ನಮ್ಗೆ ಇಲ್ಲಿ ಸ್ಕೂಲಿಗ ಹೋಗೋ ಮಕ್ಕಲ್ಲ ಕೇಳಕ್ ಬರ್ತಾರ ಹೂ ಇದ್ದಾವ ಅಂತ
ಅಂದ್ರೆ ಮನೆ ಮುಂದೆನೆೇ ಆಗ್ತಾವ
ಇಲ್ಲ ತೋಟದಲ್ಲಿ
ತೋಟದಲ್ಲಿ ಮನೆಗೆ ತೋಟಕ್ಕೆ ದೂರ ಆಗುತ್ತೆನ್
ಇಲ್ಲ ಸ್ವಲ್ಪ
ಹ್ಞೂ ಜಾಸ್ತಿ ಆಗ್ತಾವ ಏನು
ಹಾ ಆಗ್ತಾವ ಒಂದ್ ಮೂರ್ ನಾಲ್ಕ್ ಮಳ ಆಗ್ತಾವ ಬಿಳಿ ಹೂ ಕನಕಾಂಬ್ರಿ ಒಂದ್ ಆಗ್ತಾವ ಒಂದ್ ಪುಟ್ಟಿ ಗಟ್ಲೆ ಆಗ್ತವು
ಅಂದರೆ ಹೂವು ಏನು ಮಾರಲ್ವ ನೀವು ಕಟ್ಟಿ
ಇಲ್ಲ ಮಾರಲ್ಲ
ಅಂದರೆ ಮನೆ ಮುಂದೆ ಎಲ್ಲ ಇರೋ ಮಕ್ಕಳಿಗೆ ಕೊಡ್ತೀರಾ
ಹಾ ಕೇಳ್ತಾವಲ್ಲಾ ಚಿಕ್ಕ ಮಕ್ಕಳು ಸ್ಕೂಲಗ್ ಹೋಗ ಮಕ್ಕಳ ಫಂಕ್ಷನ್ ಅದು ಇತ್ತಂದ್ರೆ ಡ್ಯಾನ್ಸು ಹ್ಮ್
ನಿಮ್ಮಮ್ಮ ಹೂ ಅದು ಎಲ್ಲಾ ಕಟ್ತಾರ
ಹಾ ಕಡ್ತಾರೀ
ಹ್ಮ್ ಮತ್ತೆ ನಮಗ್ ಬರುತ್ತೆ ನಮ್ಮಅಮ್ಮಾಗ ಬರಂಗಗೆಲ್ಲ
ಹಾ
ಹ್ಮ ಮತ್ತೆ ಏನೇನು ಮಾಡ್ತಾರೆ ನಿಮ್ಮಮ್ಮ ಕೆಲಸ
ಮತ್ತೆ ಏನ್ ಮಾಡ್ತಾರೆ ಮನೇಲಿ ಕೆಲ್ಸ ಮಿಷನ್ ಹೊಲ್ತಾರೆ
ಅಂದ್ರೆ ಬಟ್ಟೆ ಹೊಲತಾರ
ಹಾ ಹಲ್ತಾರೆ
ನೀವೆಲ್ಲಾ ಮನಲಿ ಅಮ್ಮನ ಕೈಲನೆ ಎಲ್ಲ ಹೊಲಸ್ಬೋದು ಹೊರ ಹೊಗಡೆಯನುೂ ಹಾಕಲ್ಲ
ಹಾ ಡ್ರೆಸ್ ಫಿಂಗ್ ಇತ್ತ ಅಂದ್ರೆ ನಮ್ಮನ ಕೈಯಲ್ಲಿ ಇಡಸ್ಕೊಂತೀವಿ
ಅಂದ್ರೆ ಅಮ್ಮನೇ ಎಲ್ಲ ಮಾಡಕೊಡ್ತಾರೆ ನಿಮಗೆ
ಹಾ
ಹ್ಮ್
ಎಷ್ಟು ಜನ ಇದ್ದೀರಾ ಮನೆಯಲ್ಲಿ.
ನಾವು ನಾನು ನಮ್ಮಪ್ಪ ನಾನು ಮೂವರೇ ಇದೀವಿ.
ಮೂರೇ ಜನ ಇದ್ದೀರಾ.
ಹಾ
ಯಾರು ಇಲ್ವಾ ನಿಮ್ಮ ಅಕ್ಕ ಅವ್ರು
ಇಲ್ಲ ಎಲ್ಲಾರೂ ಕಾಲೇಜ್ಗ ಹೋಗಿದ್ದಾರೆ. ಇನ್ ಮಿಕ್ಕಿದವರು ಅವರು ಗಂಡನ್ ಮನೆಗ್ ಹೋಗಿದ್ದಾರೆ.
ಮತ್ತೆ ಏನು ಓದ್ತಾ ಇದ್ದೀರಾ.
ಏನಿಲ್ಲ ಇವಾಗ ಪಿಪ್ತ ಸೇಮ್ ಅಲ್ಲಾ ಅಡ್ಮಿಷನ್ ಮಾಡಿಸ್ಬೇಕು.
ಇನ್ನೂ ಅಡ್ಮಿಷನ್ ಮಾಡಿಲ್ವಾ.
ಇಲ್ಲ ಮಾಡಿಲ್ಲ ಮಾಡಸ್ಬೇಕು.
ಆವಾಗೆ ಆವಾಗ್ಲೇ ಕಾಲೇಜ್ ಹೋಗಿ ಬಂದೆನಂದ್ರಿ.
ಅಂದ್ರೆ ಈ ಈಗ ಎಕ್ಸಾಮ್ ಮುಗಿದ್ವಲ್ಲ ಅವು ಈ ಕೆಲ್ಸ ಇರ್ತಾವಲ್ವಾ ಓ ಟಿ ಪಿ ಅವು ಹೇಳವು ಅವೆಲ್ಲ ಮುಗಿಸ್ಕೊಂಬಂದೆ.
ಹ್ಮ್
ಹಾ
ಏನ್ ಬಸ್ಸಲ್ಲಿ ಹೋಗಿದ್ರಾ ಕಾಲೇಜ್ಕ
ಹ ಕಂಪ್ಯೂಟರ್ ಹಚ್ಚಿನಲ್ವಾ
ಹಾ ಕಂಪ್ಯೂಟರು ಹಚ್ಚಿರಾ ಕಂಪ್ಯೂಟ್ರಕ್ ಹೋಗ್ತೀರಾ ಡೈಲಿ.
ಹಾ ಹೋಗ್ತೀನಿ.
ಏನೇನ್ ಹೇಳ್ಕೊಡ್ತಾರೆ ಕಂಪ್ಯೂಟ್ರಲ್ಲಿೇ.
ಟೈಪಿಂಗ್ ವರ್ಡ್ ಅಂದ್ರೆ ನಾವು ಫಸ್ಟ್ ಬೆರಳುಗಳು ಅದೇ ಸ್ಪೆಲ್ಲಿಂಗ್ಗೆ ಇಟ್ಟು ಪ್ರಾಕ್ಟೀಸ್ ಮಾಡಿಸ್ತಾರೆ. ಆಮೇಲೆ ನಮ್ಗೆ ರೂಢಿ ಬೀಳುತ್ತೆ ಬರ್ತಾ ಬರ್ತಾ.
ಎಷ್ಟು ತಿಂಗ್ಗಳಾಯ್ತು ನೀವು ಕಂಪ್ಯೂಟರ್ ಕಲ್ತಾ ಇದ್ದು.
ಇವಾಗ ಒಂದು ವರಿ ಮಂತ ಆಯ್ತು.
ಒಂದೂವರೆ ಮಂತಾ
ಹ್ಮ್
ಅಂದ್ರೆ ಎಲ್ಲ ಕಲ್ತಿದ್ದಾರ ಒಂದು ತಿಂಗಳಲ್ಲೇ.
ಹಾ ಇನ್ನು ಇವಾಗ ಬುಕ್ ನೋಡಿ ಮಾಡ್ತಾರಲ್ವಾ ಟೈಪಿಂಗ್. ಆ ತರ ಮಾಡ್ತಾ ಇದ್ದೀನಿ ಮತ್ತೆ ಅ ಚಿಕ್ಕವರ್ಡ್ ದೊಡ್ ವಲ್ಡ್. ಮತ್ತೆ ಅವು ವರ್ಡಿಗಿ ಕಲರ್ ಪೇಂಟ್ ಹಾಕದು.
ಹೌದು ಹೂ ಪೇಂಟಿಂಗ್ ಹೇಳ್ಕೊಡ್ತಾರಂತೆ.
ಹಾ ಮತ್ತೆ ಅವು ಕ್ಯಾಪ್ ಲೆಟರ್ ಬಿಗ್ ಬಿಗ್ ಲೆಟರ್ ಹಾಕದು ಮತ್ತೆ ಅವು ಕರ್ಸು ಲೆಟ್ರು ಆತರ ಎಲ್ಲಾ ಹೇಳಿ ಕೊಟ್ಟಿದಾರೆ.
ಹೌದಾ ನಾ ಮ್ಮನೆಲ್ಲೂ ನಮ್ಮ ಅಣ್ಣ ಕಲ್ತಿದ್ದಾರೆ ಕಂಪ್ಯೂಟ್ರು.
ಹಾ
ಒಂದು ಆನ್ಲೈನ್ ಜರಾಕ್ಸ್ ಅಂಗಡಿ ಹಾಕಿದ್ದಾರೆ.
ಹಾ ಹಾ ಎಲ್ಲಿ ನಿಮ್ಮೂರಲ್ಲೇ ಇದೆಯ ಅಂಗಡಿ.
ಹಾ ಇಲ್ಲೇ ನಮ್ಮೂರಲ್ಲೇ ಇದೆ.
ಹ್ಮ
ಹ್ಮ್
ನೀವ್ ಕಾಲೇಜ್ ಹೋಗಿದ್ರಿ.
ಹಾ ನಮ್ದು ಕಾಲೇಜು ಇವಾಗ ಸ್ಟಾರ್ಟ್ ಆಗಿದೆ ಅಂದರೆ ಇವಾಗ ಸ್ಟಾರ್ಟ ಆಗಿದೆ ಅಲ್ವಾ ಹುಡುಗ್ಯರ್ ಜಾಸ್ತಿ ಬರೋಂಗಿಲ್ಲ ಸ್ವಲ್ಪ ಲೇಟಾಗಿ ಬರ್ತಾರ ಹೋಗ್ಬೇಕು ನಾವು ಹಾಸ್ಟೆಲ್ಗೆ
ಹ್ಮ ಹಾಸ್ಟೆಲ್ ಗೌರ್ಮೆಂಟ್ ಪ್ರೈವೇಟಾ
ನಮ್ಮದು ಇಷ್ಟು ದಿನ ನಾವು ಇದ್ವಿ ಅಲ್ಲೇ ಇವಾಗ ಮತ್ತೆ ಹಾಸ್ಟೆಲ್ ಚೇಂಜ್ ಮಾಡಿದ್ದೇವೆ
ಗೋರ್ಮೆಂಟ ಚೇಂಜ್
ಹಾಂ ಗೌರ್ಮೆಂಟ್ ಚೇಂಜ್ ಮಾಡಿದ್ದೇವೆ
ಹಾ ನಿಮ್ ಸಂಸ್ಥೆ ಇದಿಲ್ವಾ ಅಷ್ಟಲ್ಲ
ನಮ್ಮ ಸಂಸ್ಥೆದು ಇದೆ ಅಂದರೆ ಅಲ್ಲೆಲ್ಲ ಊಟ ಸರಿಯಾಗಿಲ್ಲ
ಹಾ ಹಾ
ಅಂದರೆ ಎಲ್ಲ ವ್ಯವಸ್ಥಿತವಾಗಿಗಲ್ಲ
ಹ ಫುಡ್ಡು ವೆಜಿಟೇಬಲ್ಸ್ ಇಂದ ಮಾಡಿರಲ್ಲ ಅನ್ಸತ್ತೆಲ್ಲ
ಹಾ ಮಾಡ್ತಾರೆ ತರಕಾರಿ ಅವು ಎಲ್ಲ ಹಾಕೆ ಅಂದ್ರೆ ಕಡಿಮೆ ಇರು ಆಂ ಅಷ್ಟಲ್ಲೊಳಗೆ ಮಾಡ್ದಂಗೆ ಮಾಡಂಗಿಲ್ಲ ಇಲ್ಲಲ್ಲ
ಹಾ
ಇರುತ್ತೆ ಅಷ್ಟೇ ಸರಿಯಾಗಿ
ಅಂದ್ರೆ ಮಾಂಸಾರಿಲ್ಲ ಬರ ವೆಜಿಟಬಲ್ಸ್
ಹಂ ಮಾಂಸಾರೇನುೂ ಇಲ್ಲ ಬರ ವೆಜಿಟೇಬಲ್ಸ್
ಹ
ನಿಮ್ಮ ಅಷ್ಟಲ್ಲಲ್ಲಿ ಕೊಡ್ತಾರೆ ಎಲ್ಲ
ಹಾ ಎಲ್ಲ ಕೊಡ್ತಾರೆ
ಅಂದ್ರೆ ನೀವು ತಿಂತೀರಾ ನಾನ್ ವೆಜ್ಜ್
ಇಲ್ಲ ತಿನ್ನಲ್ಲ
ಯಾಕ ತಿನ್ನಲ್ವಾ
ಹಾ ಹಾ ನಾವು ಸ್ವಾಮಿಗಳಲ್ವಾ
ಓಹ ಸ್ವಾಮಿನ ನೀವು
ಹಾ
ಹ್ಮ್ ಅಂದರೆ ನಿಮಗೆ ಬೇರೆ ಮಾಡಿರ್ತಾರೇನೋ ಆಸ್ಟಲಲ್ಲೇ
ಹಾ ಎ ಎಲ್ಲಾ ಡೇಸು ಸೇವ್ ಮಾಡಿರ್ತಾರ ಬುಧವಾರಕ್ಕೊಮ್ಮೆ ಅಷ್ಟೇ ಚಿಕನ್
ಅಂದ್ರೆ ವಾರಕ್ಕೊಮ್ಮ್ ಚಿಕನ್ ಕೊಡ್ತಾರ ನಿಮಮ್ಮ
ಹ ವಾರಕ್ಕೊಂದು ಚಿಕನ್ ವಾರದ ಮೂರ್ ಸಲ ಎಗ್
ಹ್ಞ ಎಗ್ುನ್ನು ತಿನ್ನಲ್ವಾ ನೀವು
ಹ ಹಾ ತಿೀಿನಲ್ಲ
ತಿಂತಾರಲ್ವ ಎಲ್ಲ
ನಾನು ಮುಂಚೆ ತಿಂತಿದ್ದೆ ಇವಾಗ ತಿನ್ನಲ್ಲ
ನೀವುಷ್ಟೇ ತಿನ್ನೊಂಗಲ್ವಾ
ಹಾ
ಮನೇಲೂ ಏನು ಮಾಡಲ್ಲ
ಮಾಡಲ್ಲ ಮಾಡಲ್ಲ
ಹ್ಮ್ ಅಂದ್ರೆ ಮನೇೆಯಲ್ಲಿ ಹಾ
ಮತ್ತೆ ಸಂಡೆ ಕಮ್ಮಿ ಇಡ್ಲಿ ಕೊಡ್ತಾರೆ
ಹ್ಮ್
ಹಾ ವೆರೈಟಿ ವೆರೈಟಿ ಮಾಡ್ತಾರ ಅವಲಕ್ಕಿ ಒಗ್ಗ್ರಾಣಿ ಉಪ್ಪಿಟ್ಟು ಪುಳಿಯೋಗ್ರೆ.
ಎಲ್ಲ ತರ ಮಾಡ್ತಾರೆ ಅಡ್ಗೆ.
ಹ ಪಲಾವು ವೈಟ್ ಪಲಾವು ರೆಡ್ ಪಲಾವು ಹ ಹ ಮನೆಯಲ್ಲಿ ಮಾಡ್ದಂಗೆ ಇರುತ್ತೆ.
ಹ್ಮ್
ಮತ್ತೆ ವಾರದ ಮೂರ್ ದಿನ ರೊಟ್ಟಿ ಕೊಡ್ತಾರ ಮೂರ್ ದಿನ ಚಪಾತಿ ಕೊಡ್ತಾರ ಮಧ್ಯಾಹ್ನ ಮಾತ್ರ ಚಪಾತಿನೇ.
ಸಂಜೆಗೆ ಏನು ಕೊಡ್ತಾರೆ?
ಸಂಜಿಕ್ ರೊಟ್ಟೆ ಕೊಡ್ತಾರೆ.
ರೊಟ್ಟಿ ಕೊಡ್ತಾರೆ?
ತರಕಾರಿ ಪಲ್ಯ ಕೊಡ್ತಾರೆ, ಮಧ್ಯಾಹ್ನ ಕಾಳ್ ಪಲ್ಯ ಚಪಾತಿ ಕೊಡ್ತಾರೆ.
ಚಪಾತಿ ಎಲ್ಲ ಚೆನ್ನಾಗ್ ಮಾಡಿರ್ತಾರ ಮನೇಲಿ ಮಾಡಿರೊ ತರ?
ಹಾ ಮಾಡಿರ್ತಾರೆ.
ಹ್ಞೂ ರೊಟ್ಟಿ ಹೇಗೆ ಮಾಡಿರ್ತಾರೆ?
ರೊಟ್ಟಿನೂ ಚೆನ್ನಾಗಿರುತ್ತವೆ ಅಂದ್ರೆ ಬಿಸಿಯಿರಾಗೆ ತಿನ್ಬೇಕವು. ತೀಡಿ ಮಾಡಿರ್ತಾರಲ್ವಾ ಹ.
ಹ್ಮ್
ಮತ್ತೆ ಸಾಯಂಕಾಲ ಡೇಲಿ ಕಾಫಿ ಚಹ ಕೊಡ್ತಾರೆ.
ಹ್ಮ್
ಹ್ಮ
ಚಹ ಜೊತೆ ಬಿಸ್ಕಿಟು ಕೊಡ್ತಾರೆೇನು?
ಬಿಸ್ಕಿಟ್ ಏನ್ ಕೊಡಲ್ಲ ನಾವು ತರ್ಸ್ಕೋಬೇಕು.
ನೀವು ನಿಮ್ಗೆಲ್ಲ ಹೊರಗೆ ಬಿಡ್ತಾರ ಏನಾದ್ರೂ ತರ್ತೀನಿ ಅಂದ್ರೆ?
ಹ ಅಲ್ಲಿ ತಾತನಂಗಡಿ ಇದೆ.
ಹಾಸ್ಟೆಲ್ ಹತ್ರಾನೇ ಇದೆ?
ಹತ್ರ ಇದೆ ಮೇಡಂಮೊರನ್ ಕೇಳ್ ತಗೊಂಬರ್ತೀವ್.
ಹ್ಮ್ ಅಂದ್ರೆ ಊಟ ಚೆನ್ನಾಗಿದೆ ಅಂದಂಗಾಯ್ತು ಹಾಸ್ಟೆಲಲ್ಲಿ.
ಹಾ ಚೆನ್ನಾಗಿದೆ.
ಹ್ಮ್
ಅಲ್ಲಿ ಆ ಹಾಸ್ಟೆಲ್ದಾಗ ಏನ್ ಕೊಡ್ತಾರೆ ನೀವ್ ಇದ್ರಲ್ಲ?
ಮೊದಲಿದ್ದ್ ಹಾಷ್ಟೆಲ್ಲಲ್ಲ?
ಹಾ
ನಮ್ಮ್ ಹಾಷ್ಟಲಲ್ಲ್ ಏನೂ ಇಲ್ಲಪ್ಪಾ ಅದೇ ಬೆಳಗ್ಗೆ ನಾಷ್ಟ ಕೊಡ್ತಾರೆ.
ಹಾ ಹಲೋ